ಹ ರೆ ಎಲ್ಲೋಡು ಸ ಹ್ಮ್್ಮ
ಊಟ.
ಊಟ ಆಗೇತಿ ನಿಂದ.
ನನಕ
ಹ್ಮ್
ಹ್ಮ್ ಮತ್ತ ಸಮಾಚಾರ
ಹುವ
ಹಾ
ಏನಿಲ್ಲ
ಹ್ಮ
ಏನ್ ಸುದ್ದಿಲ್ಲ ನಿಲ್ಲ.
ಯಾರ್ದ ನಂದ.
ನನ್ ಕಡೆ ಏನ್ ಸುದ್ದಿಲ್ಲಾ ನೀವೇ ಹೇಳ್ಬೇಕು ಸುದ್ದಿಗಳು ಅಂದ್ರೆ.
ಹ್ಮ್ ಹ್ಮ್ ಹ್ಮ್ ಈಗ ಸುದ್ದಿ ತಗೊಂಡ್ ಬಂದಿರ್ಬೇಕಲಾ ಏನ್ರ ಅಂದ್ ಇಷ್ಟ.
ಹ ಏನ್ ಜಗಾಡೋದ್ರಾಗ ಹೋಗಕ.
ಹ್ಮ
ಮತ್ತ ಮತ್ತೇನ್ ಸಮಾಚಾರ.
ಏನಿಲ್ಲಳು ಅಷ್ಟ ಇನ್ನೊ
ನಾ ನಾ ಕುಣೆಗತ್ತ ಅವರ್ ಕಿತಿ ಜಲ್ದಿ ನಮ್ಮವೆ ಮುಗಿತಾವ್ ಎಕ್ಸಾಮ್ ಅಂತ ಹೇಳಿ
ಹ್ಮ್ ಅವರು ಯಾವಾಗ
ಇವರು ಡೇಟ್ ಚೇಂಜ್ ಮಾಡ್ಬಿಟ್ರಲ್ಲ
ಎಷ್ಟ ಅವ್ರ್ದ ಯಾವ ಮುಗತವು ನಿಂದೆಲೇಶ್ ರಯ
ಕರೆಕ್ಟ್ ವಾರದ ಮನೆಗೆ ಹೋಗ್ೋಣ ಹಗೆ
ಎಲ್ಲಿಗ್ ನೋಡ್ತೀರಾ
ಹಂಗಲ್ಲಿ ಅದು ನಾ ರೇ ಮನಗ್ ಹೋಗಂಗಿಲ್ಲ ಅವ್ರು ಎರಡ್ ಎರಡು ತಿಂಗಗಳು ಮನೆಗ್ ಹೋಗ್ತಾರಿ
ಹೌದು ನಿಂದು ಮುಗಿಯಟಗ ಜುಲೈ ಎಂಡಾಗ ಮತ್ತು ಇಂಟರ್ನ್ಶಿಪ್ನ್ನು ಹಾತೀನಿ ನಿಮ್ಮ ಕಾಲೇಜ್ದವ್ರ್ದು
ಬಾಳ ಐತೆವ ಈ ಸಲ
ಹ್ಮ್
ಎಲ್ಲಾ ಮುಗಸ್ಕೊಂಡ್ ಮನಗ್ ಹೋಗೋದ್ರಾಗ ಏನ್ ಆಕತೈತೆ ಅನ್ಬಿಡ್ತೈತಿ
ಹ್ಮ್
ಮನಗರ್ ಹೋಗ್ತೇನೇನ್ ಇಲ್ಲಿ ಸಲಾ ಅನ್ಸತ
ಹ್ಮ ಮತ್ತೆ ಟ್ರಿಪ್ ಬೇರೆ ಹೊಂಟಿ
ಶಕ್ಕಾ
ಅಂಕಲಿ ಕೇಳಿ ಬಿಡುದಿಲ್ಲದು ಅಂಕಲಿ ಕೇಳಿ ಬಿಡುದ ಇಲ್ಲ ನಿಂಗೆ
ಹ್ವ ಬಿಡ್ತಾರ ಹಗೆಲ್ಲ ನಂಗೆಲ್ಲ
ಓ ಭಾರಿ ಆತಲ್ಲಾ.
ಹಂಗಿಲ್ಲ ಮಮ್ಮಿನ ಒಂದ್ ಸ್ವಲ್ಪು.
ನಮ್ಮಮ್ಮಿನೆ ಒಂದ ಸ್ವಲ್ಪ ಆಡ್ ಅಂತಾರ. ಬಟ್ ಕೊಪ್ಪ ಮುಂದ್ ಒಂದ್ ಸ್ವಲ್ಪ ಹತ್ತಂಗ್ ಡೊಂಗಿ ಮಾಡುದ ಮುಗೀತು.
ಪಪ ಅವ ಪಾಪ ಎಷ್ಟ್ ದಿನ ಆಯ್ತ್ ಎಡ್ಲಿ ಹೋಗೇ ಇಲ್ಲ ಪಾಪ ಎಲ್ಲಿ. ತಿರ್ಗಡೆ ಇಲ್ ಸ್ವಲ್ಪ ಅನ್ಕೊಂಡೆ. ಹೇಳಿದ್ರ ಮುಗಿತ್ಲ. ಆಯ್ತ್ ಅವಾಗ ಹೋಗಂತ ಅ ಮತ್. ಹ್ಮ್ ಮತ್ ಲೇ.
ಹೇಳ ಲೇ.
ಏನ್ ರಶ್ಮಿ ರೀಲ್ಸ್ ಅತ್ ಎಲ್ಲ ಜೋರ್ ಮಾಡೋದ್ ಕಾಲ್ತಾಳ ಈಗ.
ರಶ್ಮಿ.
ಹಾ
ರಶ್ಮಿ ಏನ್ ರಿಯಾ.
ರಶ್ಮಿಲೇ.
ರಶ್ಮಿಯಲ್ಲಿ ಮಾಡ್ಯಾಳ.
ಕೊಂಡ್ರೆಡ್ಡಿ ಏ ಆಕಿ ಏನ್
ಹೌದ ಹೌದ ಹೌದು.
ಅಕ್ಕಿ ಇವತ್ ಯಾವ್ದೋ ಒಂದ್ ಸ್ಟೋರಿ ಅಕ್ಯಾಳ ರಿಯಾಂದ ಜೋರ್ ನಡದತ್ ಬಿಡವಾ ರಿಯಾನ್ ಮಾತಾಡ ಆಪ್ಲೆ
ಹ್ಮ್ ಹೌದು
ಏನ್ ಡ್ರೆಸ್ಸಿಂಗ್ ಸೆನ್ಸ್ ಏನು ಎಲ್ಲ ಫುಲ್ ಚೇಂಜ್ ಫುಲ್. ಫುಲ್ ಚೇಂಜ್
ಹ್ಮ್
ಅನ್ಎಕ್ಸ್ಪೆಕ್ ಅನ್ಎಕ್ಸ್ಪೆಕ್ಟೆಡ್ ಏನ ಅವ್ರ ಮಮ್ಮಿನ ಫುಲ್ ಯಂಗ್ ಅದಾರಲ್ಲಾ.
ಬಿಡ್ತಾರಲ್ಲ ಅದು ಹೇಳ ನಿ.
ಹಾ
ಹ್ಮ್
ಅವ್ರ ಮಮ್ಮಿ ಹೆಂಗ ಅದ ಇರ್ಲಿ ಅವ್ರ ಮಮ್ಮಿ ಆಲ್ಮೋಸ್ಟ್ ನಾನ್ ನಮ್ ಜನ್ರೇಷನ್ ಅವ್ರು ಬರ್ತಿರ್ಬೇಕು ಅದಕ್ಕೆ ಫುಲ್ ಫ್ರೀ ಅದರ ಚಿಲ್ ಅದರ. ಮತ್ತ ಸ್ನೇಹಕ್ಕ ಅಂದ ಡ್ರೆಸಿಂಗ ಸೆನ್ಸ ಚೇಂಜ್ ಆಗೈತೆ ಫುಲ್ ಇಂಜಿನಿಯರಿಂಗ್ ಬರೋದು ಒಬ್ಬೊಬ್ರು ಫುಲ್. ಅವ ಚೇಂಜ್
ಹಾ
ಸ್ನೇಹಕ್ಕ ಅಂದರ ಅರ್ದ ಪೂರ್ತಿ ಪ್ಯಾಂಟ ಹರಡಿರ್ತೈತ.
ಯವ್ವ ಅಕಿಂದ್ ಬಿಡವ ಅಕ್ಕಿನ ಅಕ್ಕಿನ ಫೋಟೋ ಅದು ಇದು ನೋಡಿದ್ರೆ ಅವ್ರ ಮಮ್ಮಿನೆ ನೆನಪಾತರ ನನಗ್.
ಅವ್ರ ಮಮ್ಮಿ ಫುಲ್ ಇದು ಇದ್ರಲ್ಲ ಈ ಇಷ್ಟ. ಹೆಂಗ್ ಅಲೋ ಮಾಡುದ್ರು ಅಂತ ನಂಗೂ ಶಾಕ್ ಆಗ್ತ ಅನ್ಸತ್ತ.
ಯಾರು ತೋರ್ಸ್ತಾರೇನಾ ಅವ್ರ ಮಮ್ಮಿಗೆ.
ನೀ ಸ್ವಲ್ಪ ತೋರ್ಸಂಗಿಲ್ಲಾಂದ್ರೂ ಗೊತ್ತಗಾತೈತ್ತಲ್ಲ ಲೇ.
ಹ್ಮ್ ಹ್ಮ
ಮ
ಮತ್ತ ಗಿಡ್ಡಿ ಹ್ಮದೆಲ್ಲ ಗಿಡ್ಡಿ ಹತ್ತಿದ್ಲು ಸಂಜಿಕ್
ಹಾ
ಅಕ್ಕಿ ಒಂದೆರಡ್ ನಿಮಿಷ ಗಪ್ಪಾಗಕ್ಕಿ ನಾ ಒಂದ್ ಎರಡ್ ನಿಮಿಷ ಗಪ್ಪಾಗಿ
ಹೇ
ಹ್ಮ್
ಇ ಹ
ಏನ ನ ಏನ ಕೇಸಾತಿರ್ಲ್ಲ ಅಂಗಗೆ
ಒಂದ್ ಸಿರೀಸ್ ಹೇಳ್ತೇನಾಾನ
ಹಾ
ವೆಬ್ ಸೀರೀಸ್ ಚಜಿ ಹಾಟ್ ಸ್ಟಾರ್ ಕನ್ನಡದಾಗೆ
ಹ್ಮ್ ಫ್ರೀ ಇದಾಗ ಐತಿ
ಹ್ಮ ಫ್ರೀದಾಗೆ
ಹ್ಮ್ ಯಾವ್ದ
ಹ ಇದು ಇದು ಹಾರ್ಟಬೀಟ್ ಅಂತ ಹೇಳಿ ಮೂರ್ ಸೀಸನ್ ಅದಾವ ಎರಡ್ ಸೀಸನ್ ಆಗ್ಯವ ಇತ್ತ ಮೂರ್ನೇ ಸೀಸನ್
ಹ್ಮ್
ಮೂರ್ನೇ ಸೀಸನ್ ಏ ಬಿಟ್ಟಿಲ್ಲ ಫಸ್ಟ್ ಎರಡ್ ಸೀಸನ್ ನೋಡ್ ಫುಲ್ ಡಾಕ್ಟರ್ ಬಗ್ಗೆ ಅಂದ್ರೆ ಎಂ ಬಿ ಎಸ್ ಸ್ಟೂಡೆಂಟ್ಸ್ ದೇ ಐತದ ಹಾ ಡಾಕ್ಟರ್ದು ಹಾಸ್ಪಿಟಲ್ದು ಹಾಸ್ಪಿಟಲ್ ಇಲ್ಲ ಹಾಸ್ಪಿಟಲ್ ಐತ್ ಫುಲ್ ಒ ಹ ಫು ಇಂಟ್ರೆಸ್ಟಿಂಗ್ ಸೈ ಇಂಟ್ರೆಸ್ಟಿಂಗ್ ಪಾಟ್
ಹ್ಮ್
ಇದು ಒಂದ್ ಎಪ ಇದು ಒಂದ್ ಸೀಸನ್ ಹಂಡ್ರೆಡ್ ಎಪಿಸೋಡ್ ಅದು
ಹಾ
ಹ್ಮ
ನೋಡು ಮುಗಶನಿ ಅಲ್ಲ
ಎರಡ್ ನೂರ್ ಎಪಿಸೋಡ್ ನೋಡ್ಬು ಸರ್ ನ
ಶಬಾಷ್ ನೋಡಾಗ ಹೇಳ್ಬೇಕ ನೋಡ್ ಮುಗಸೋಣ ಹೇಳ್ತಯಲ್ಲ ನೀ
ಏನ್ ನೋಡ ಹೇಳಿದ್ರೆ ನಾ ಯಾವ ಪಾಟಿ ಯಾವ ಪಾಟಿ ಕ್ಯೂರಿಯಸ್ ಹುಚ್ಚು ಬಿದ್ದು ನೋಡ ಏನಂದ್ರರು ಒಂದೊಂದ ದಿನಕ್ಕಕ್ ಏನಂದಂದರು ಇಪ್ಪತ್ತು ಮೂವತ್ ಎಪಿಸೋಡ್ ಮುಗಸನ
ಹ್ಮ್
ಅಷ್ಟು ಹುಚ್ಚುಡಿತು ಅಂದ್ರೆ ಚಲೋ ತ್ಲಿ ಅದಕ್ಕೆ ನೋಡಿ ಇಷ್ಟಪಟ್ಟು ನೋಡಿದ್ದು
ಹೌದ
ಹ್ಮ್ ಬಾಳ್ ಚಲೋ ಅನ್ಸಿದ್ ನಂಗದ
ಹ್ಮ್
ಹ್ಮ್ ಮತ್ತ ಏನ್ ಸಮಾಚಾರ
ಹೇಳಬೇಕು
ಹೇಳ್ಬೇಕಾ ಏನು ಇಲ್ಲ ನೋಡಪ್ಪಾ ನೀವ ಹೇಳ್ಬೇಕ ಎಲ್ಲ ದೊಡ್ಡವರು
ಇ
ನಿಮ್ ಕಡನೇ ಸುದ್ದಿ ಬಾಳ ಇರ್ತಾವು
ಹೆ ಅವವ
ಹ್ಮ್ ಮತ್ತತ್ ನಿಮ ಫ್ರೆಂಡ್ ಹಚ್ಚಿಲ್ಲಲಾ ಫೋನ್ ಎಷ್ಟಿ ಮೆಸೇಜ್ ಅತ್ತ ಏನಾರ ಮಾಡಿಲ್ಲ
ಯಾರು
ನೀನ್ ಬೇಸ್
ಮುಗ್ದೈತ್ ಮುಗ್ದೈತ್ದೆಲ್ಲ ಕೇಳವಡೇನು
ಓ
ಇದಾಗೆ ಇಲ್ಲ ಅಟ್ಟೆ ಇನ್ಸ್ಟಾಗ್ರಾಮ್ ನ ಫ್ರೆಂಡ್ ಅದ ಅಟ್ಟೆ ಅದನ್ನು ಯಾವಾಗ ತಗದ್ ಹೋಗಿತೀನ ಗೊತ್ತಿಲ್ಲ ನ
ತಗ್ದೋಗ್ಯದೊಂದ ಮಾಡಾಕ್ ಹೋಗಬಳಾ
ಹ್ಮ
ಮತ್ತತ್ದ್ ಬಾಳ ಆತಿತಿ ಸ್ಕೂಲ್ ಇಂತ ಅದಿರ್ಲಿ ಹಿಂಗಂದ್ರ ಹೆಂಗ ಹೇಳ
ಹಗೆ ನೋಡ್ಲಿ ಏನ್ ಮಾಡಕ್ಕ ಆಗಲ್ಲ
ಆ
ಏನು ಮಾಡಕ ಅವೆ ಅಲ್ಲ ಹಿಗೆ
ಹಂಗ ಇರ್ಕೋತ್ ಹೋಗ್ಬಾರಡ್ದು
ಹ್ಮ್
ಇನ್ನೊಬ್ಬ್ಯಾಕ್ ಯಾಕೆನ್ ಬಿಡಿ ಇನ್ನೊಬ್ ಬ್ಯಾೆ ಬೇಷ್ಟಿ
ಆಾಕಿನ ಸಂಬಂಕಿನೂ ಇಲ್ಲ
ಹ ಒಂದೇ ಕಡೆದಾರತಿಲ್ಲನಾ ಏನ್ ಹ ಅಕ್ಕಿನ ಸಂಬಂಧೇ ಇಲ್ಲ
ಅಕಿನ್ ಸಮಬಂಧೆ
ಹೌದಾ ಒಂದೇ ಕಡೆ ಅದಾರ ಅಂತ ಅಲ್ಲ
ಗೊತಿಿಲ್ಲಲ ನಾನ
ಆದ್ರೂ ಮೆಸೇಜ್ ಮಾಡಂಗಲ್ಲ ಹೊಟ್ಟ ಇದೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ಶವಿನ ಮಾಡಡಲ್ಲ
ಇಲ್ಲಲೇ
ಹ್ಮ ಜೋರ ಆಯ್ತಾ
ಕೇಳ್ತಿಯೇನು ಆಕಿ ಸಹನಾನೆ ಇನ್ಫ್ಲಲುಯನ್ಸರ್
ಹೌದಾ ಬಟ್ ಮೊದ್ಲು ಪೃಥ್ವಿ ಮಾಡ್ತಿಿದಲ್ವಲ್ಲ ಮೆಸೇಜ್ ಅಲ್ಲೇ ಪ್ಯೂರ್ ಆಗಿ ಕತ್ತ ಗುಮಾ ಮು
ತೃಪ್ತಿ ಇದ್ಲ ತೃಪ್ತಿ ತೃಪ್ತಿ ಇಲ್ಲ ಪೃಥ್ವಿ ಪೃಥ್ವಿ ಅಕ್ಕಿನೇ ಸಹನಾ ಅವ್ರ ಅಕ್ಕ ತಂಗಿಯಲ್ಲ ಅವ್ರಿಬ್ರು ಅಲ್ಲೇ ಯಾವ ಕಾಲೇಜ್ಲಿ ಅವರು
ರಾಜೀವ್ ಗಾಂಧಿ
ರಾಜೀವ್ ಗಾಂಧಿ ಯೂನಿವರ್ಸಿಟಿ ಯಾವ ಬ್ರ್ಯಾಂಚ್
ಇಬ್ಬರು ಈಸಿ ಒಬ್ಬ ಪೇಮೆಂಟ್ ಸ್ರ ಒಬು
ಒಬ್ಬಾಕಿ ಪೇಮೆಂಟ್ ಸೀಟ್ ಒಬ್ಬಾಕಿ ಮ್ಯಾನೇಜ್ಮೆಂಟ್ ಇಬ್ಬರು ಇ ಸಿ ರಾಜೀವ ಗೌಡಾ ಯೂನಿವರ್ಸಿಟಿ ನಚ
ಹಂಗಲ್ ಯಕ ಸಡನ್ ಆಗಿರತತ ನನ್ಪ
ಹ ನಾ ಸಹನಾ ಅಂತೆ ಎಲ್ಲ ನೆನಪಲ್ಲ ನೆನಪಾಗ
ಹಾ ಅಂಕಲ್ ನಿಕ್ಕ್ಷ್ರೇ ನೆನಪದಂತರಿ
ಶ್ರಯನ್ ನನಪದಾಲ್ಲ ನೆನಪಿಲ್ಲಕ್ಕೆ ಮ ಯಾರಿಗ ಬರ್ತೇ ಇಲ್ಲ
ಅದೇ ಹಾ ಗೊತ್ತಾಯ್ತ ಗೊತ್ತೇ ಇಲ್ಲ ಅಂದ ನೋಡ್ವಾ
ತೀರಾ ಇಷ್ಟು ಇಷ್ಟ್ ಮಾನ್ಸಕ್ ಮಾಡುದ
ಹ
ಈ ಸರಿ ಮನಿ ಬರ್ತನಲ್ಲ ಮನಿ ಬಂದ ಹೇಳಿ ಯಾರ್ ನೀ ಗೊತ್ತಿಲ್ಲ ಅಂತ ಹೇಳಿ ಅವವಾಗ ಮಾತಾಡ್ತೀಿ ನನ್
ಬಾ ಲೇಪ್ಪ ನೀ ಮನಿ ಬಾ ಮಜಲ್
ಎಲ್ಲಾರೂ ಇದ್ದ ಬರ್ತೇನ್ಮನೆೆ ಯಾರು ಇದ್ದುದಿಲ್ಲಲ್ಲಪ್ಪಂದ
ಹೌದು ಎಲ್ಲಾರೂ ಇದ್ದಾಗ ಬಾ
ಹ್ಮ್ ಎಲ್ಲ ಇದಪನ್ ಮಾತಾಡ್ಸಿೆಟ್ಟಿಯಾಗಿ ಹೋಗಣ
ಹ್ಮ್
ಹ್ಮ್ ಮತ್ತೆ ಹೌದು ನೀನ್ ಬೆಸ್ಟಿ ಬಗ್ಗೆ ಕಳಾತೇಾನ ಹೇಳಿೇನ್ ಬೆಸ್
ಏ ಏನು ಲಿಂಕ್ ಇಲ್ಲಿ ನಾ ಯಾವ್ದೋ ಅವರ್ದು ಪೋಸ್ಟ್ ಯ ಪೋಸ್ಟಿಗ ಲೈಕ್ ಮಾಡಲ್ಲ ಯದಕ್ಕೂ ಲೈಕ್ ಮಾಡಲ್ಲ ಅವೇ ಮಾಡಿರ್ತಾವ ಹುಚ್ಚಕೊಳ್ಳ ಗೊತ್ತ ಇಲ್ಲ ಉಪಮಯ ಮಾಡುದಿಲ್ಲ ಅಂತ ಹೇಳ
ಎಲ್ರೂ ಮಾಡುದ ರಷ ಮಾಡ್ಬೇಕಂದ ಇರೋಂಗಿಲ್ಲ ಅ ನಿಮ್ಗೆ ಒಂದ ದಿವ್ಸಂದ ನೋಡ್ ಚೆ ಅನ್ಸಿದ್ರ ಅಷ್ಟ ಹಾ
ಹೌದ್ ನಾನು ಹಂಗಗೆ ಇದ್ದೆ ಮೊದಲ ಆಮ್ಯಾಗ ಆಮ್ಯಾಗ ಬಾಳ ತಿಳ್ಕೊಂಡು ಹಂಗ್ ಮಾಡಾಕೀನಿ
ಹ್ಮ್ ನಾನು ಒಂದೊಂದ್ಸತಿ ಒಂದ ಯಾವ ಹಂಗ ಹಂಗಿಲ್ಲ ಒಂದೊಂದ್ಸತಿ ಅಷ್ಟೆ ಒಂದೊಂದ್ ಸತಿ ಈಗ ನಾ ಮಾಡಿರ್ತೇನೆ ಎವ್ರಿ ಟಮ್ ಮಾಡಿರ್ತೇನೆ ಯಾವಾಗಾರ ಒಮ್ಮ್ ಹಾಕ್ದಾಗ ಅವರ್ ಮಾಡ್ಲಿಲ್ಲ ಅಂದ್ರರು
ಬಂಧಿಮ ತೃಪ್ತಿಗೆನು ಅವ್ರಿಬ್ರು ಜೋಡಿರೋ್ರಲ್ಲ
ಒಂದ ಕಡೆ ಇತಾ
ಹ್ಮ್ ಒಂದೇ ಕಡೆ ಇರ್ತಾರ ಆಯ್ತು ಹ್ಮ